ಹಲೋ ಹೇಳಿ ಹೇಳಪ್ಪ ದೇವ
ಪ್ಪ
ಏನಪ್ಪಾ ಆರಾಮ್ ಇದಿಯಲ್ಲ
ಆರಾಮ ನೋ ನೀನ
ಯ ಆರಾಮ ಬಿಡ ನನಕೋಡೆ ಅಲ್ಲಾ ಅನ್ನಪಸ್ತರ ಮಾಡಪ್ಪ ಇವತ್ತ ಅನ
ಏನಿಲ್ಲ ಹೊಂಟ್ಯಾ
ಏ ಹಂಗ ಮಾ ಮಾಡುವ ಕೊಡಿ ಬರಾಕತಿವಿ ಮತ್ತೆ ಕೆರೆ ಒಡ್ದಾಗೈತೆ
ಯಾರಾಗಿತ್ತ ನಾನ ಬಲ
ಹ ನಮ್ಮ ಗೋ ಮಾತೆ ಏನ ಮರ ನಮ್ಗೇಟ್ ಮಾಡುವ ಮರಯ
ಹಾ ಅಲ್ಲೇ ಬರರಿ ಬರಿ ಹೆಂಗಿದ್ರ ಊರಾಕ ಹೋಗಬೇಕಲ್ಲ ಇಲ್ಲೇ ಬಸ್ ಎ ಕುಂದರ್
ಅಯ್ಯ ಇಲ್ಲ ಏನಾರ ಅಡತ್ ಬೆಕ್
ಏ ಆಡ ಅಲ್ಲೇ ಇದ್ದ ಮುಂದೆ ತಿಂದಿನಿ ಅಲ್ಲ ಅದ ಸಾಕಕ್ ಬರರಿ
ವಿಜಯ ಮಂದಿ ಏನಾಯ್ತು ಏನಿಲ್ಲ ಎಲ್ಲ ಖ ಖಾರ ಒಣ ಹಣ ಅದ
ಬರಿ ಬರಿ ನಮ ರಾಕಾರ ಬಂದಿಲ್ಲ ಪೆಡ್ಡಿಂಗ ಕುಂತು ದಗ ಕುಂಟಾ ಜದ ರಕ್ಕಗಿದವಾಗ
ಎಳ್ತೈ
ಕಂದ ಒಂದಂದುರ್ ನೂರು ರೂಪಾಯ ಪೆಂಡಂಗ್ ಐತೆ ಹ ಅಯ್ಯ ನಿಮ್ಮನ ಪೆಂಡಿಂಗ್ ಐತ್ಲ ಅದ ಬಿಳ್ುವಕ ಬ್ಯಾಡ ಅದ ಹ
ಕೆಲ್ಸ ಕೊಡ್ತೇದೆ ಪುಷಪನ ಪುಷಪನನ ಬರಲ್ಲ ಅಂತಲ್ಲಏನಾ
ಹಾ ಮತ್ತೆ ಅಮಗ್ಲ ಐತಿ ಇಬ್ಬ್ರ್ದ ಬಂದ್ರೆ ಅಮಗ್ಲ ಬರ್ತಾ ಇದದ
ಹ ನೀ ಯಾವಾಗಪ್ಪ ಮ ತಾನಪ್ಪ ಹ ಸಸ ನಮಗೆ
ನಾ ಅಲೆೆ ಮುಗ ಅತ ನಾನ ಪ್ರಸಾದ್ ಇಲ್ ನಿಮ್ಗ
ಏ ಹಂಗಂದ್ರೆ ಹಂಗಿದೆತಡಿ ಕರುೋಣೆ ತ ಅವರ್ ಮಾರ ಒಂದ ಸ್ವಲ್ಪ ಕರೋಣ ತೋರ್ ಅಂದ್ರೆ
ಈ
ಹೆಂಗನ್ ಹೆಂಗ್ ಮಾಡಿದ್ರ ಅ ಹೋದಿರ್ಲಿ ಮತ್ತೆ ಸನ್ ಬಿಟ್ಟೆ ಯ ಕೆಲ್ವತ್ತ
ಕಬ್ಪ್ ಬಿಸ್ಯಾರ ಅವ್ರ ಸರ್ ಸ್ಟ್ರಾಂಗ್ ಆಗ್ಯಾರ ಮತ್ತೆ ನಮ್್ರ ತುಳುದು ಬಿಡ್ತದ್ರ ಅದಾಗ ಅಭಿರಾಯ ಬಿಟ್ಟೆ ಒಬ್ಬವೆಲ್ಲ ಮತ್ತೆ ಜಂಗಾ
ಹದೇರಚ
ಒಬ್ಬೋಗ ಆಗಕ್ ಬರಲ್ಲ ಬರಿ ಅದಕ್ಕ ಬಂದ್ಬಡ ಅಂತ ಹಿಡ್ಕೊ ಬಂದ್ವಿ ಅವ್ ಟಸ್ಟ್ ಬರ್ಸಿ ಅಂದ
ಇ ಬೆಟ್ಟಿ ಆಗ್ಬೇಕ್ರದೆ ಬೆಟ್ಟ ಆಗಿ ಏನಾರು ಅಂತ ಕೇಳ
ಆಕತ್ ನಡ ಮರ ಮತ್ತೆ ಈಗ ಅವನು ಬರ್ದಿಲ್ಲ ನೀನು ಬರ್ದಿಲ್ಲ ಅಂತಂದು ಇಬ್ರು ನಾಟಕ ಎಬ್ಸರನ್ ಸಣ್ಣಾಗಿ ಅಂತಂದೆ ಮತ್ತೆ ಏನ್ ಅಂತಾರಲ್ಲ ಹ ಮಾಡಡಕಲ ಪಲ್ಲ ಸಿ ಸಬ್ಜೆಕ್ಟ್
ಎ ಅಂತಿಲ್ಲ ಹಲೊ
ಹಲೋ
ಏ ಏಲ್ಲದಿಲೆ
ಇಲ್ಲಿ ಬಸ್ನಾಗ
ಬಸ್ ನ ಬರಕ ತಳಿ ಯಾಕ ಹಿದೆ ಅಂದ್ರೆ ನಾವು ಭಾಷಣ ಬನಾಪುರ್ ಬಿಟ್ಟು ನೋಡಿಗೆ
ಯ ಅಲ್ಲಿ ನಮಗ್ ಪೀಡಿಯ ಸಿಗ್ಲ್ಲವಾ ಕಂತ್ರಿ
ಏ ಪಿ ಡಿ ಒ ತಗಾನ ಏನ್ ಮಾಡ್ತೀರಿ ಪಿಡೋರ್ಕ ಹೋಗ್ಬೇಕ ಆ ಸಬ್ಜೆಟ್ ಅ ಹೇಳ
ಯಾವ್ದ್ ಫೀಡ್ ವರ್ಕ್
ಯಾವಾಗಂತಲಿ ಮರಿ
ಹ ಯ ನಿಮ್ಮ ಈಗ ಬಿೂಡ್ಗ
ಹ ಕವ ಬರ್ಲ
ಯ ಹ ಲಾಸ್ ಇದ ಪೀಡುುವಾರ್ಕ
ಈ ಒಂಟೆನ ಊರ್ಗೆ
ಹನ್ ಮತ್ತ್ಯಾ ಬರ್ರಿ ಜಲ್
ಬರ್ ಬರ್ ಮತ್ತ ಪಾವಲ್
ನೀಯಮ್ ಮಾಡಿದ್ರ ಆದ್ರ ಇದು ಕೊಟ ತಿಂತಲ್ಲ ಸರ್ಗ ಸರ್ಗೆ ಹೇಳ್ಬಿಟ್ಟೈ ನೋಡದ ಇದು
ಏನ
ಹದ ಸರ ಅಲ್ಯ ಅದ ನೋಡ್ರಿ ಸಿಗಂತ ಬ ಬಂದಿಲ್ಲಾ ಹ ಹ ಆ ಅದು ಶರುತಿ ಏನ ಇಲ್ಲದಾ
ಇದಕಂತ ನಿನ್ನೆ ಮನ್ನೆ ಇವತ್ತು ಮೂರ್ ಜನ ಬಂದ ಸರ್ ಮೂರ್ ಜನ ಬಂದ್ ಹೊರಗಡೆ ಬಂದ್ ಹೊರಗಡೆ ನೋಡಿ ಸರ್ ಆಕಡೆ ಬ ನಂದ ಹೇಳಿ ಅಂದ ಹೇಳಗಾರ ಬರ್ಕ್ ಮಾಡ್ಲಿ ಮಾಡ್ಲಂತ ನಾವ ಏನೋ ಮರಕಂದ್ರೆ ಬಂದ್ ಪೇಟೆಗೆ ಇಲ್ಲ ಅಂದ್ರೆ ಮತ್ತ ಅದ ಹೋಗಿಡ
ವಾಯಿನುಣ ತೂನುಣ ಅವನು ನ ಅ ಅದು ಕೇಳಿದ ನೋಡದಕ್ಕ ಆ ನಿನಾ ಅಲ್ಲಿ ಯಾರಗ
ಸ ವಾರ್ನಿಂಗ್ ಮಾಡ ಚಲ್ಲಿನ್ ವಾರ್ನಿಂಗ್ ಹೋಗ
ನೀ ನಿ ಎಲ್ಲ ಹು ನಿನ್ನ ನೋಡಲ್ಲಾನ ಅದ್ದ ನಿನ್ಲ್ಲಲ್ಲಿ ಅದ ಇವತ್ತು ಹ ಸರ್ ಎ ಏ ನಿನ್ನೆ ನಿನ್ನೆ ನಾವು ನೀವ ಇದಿದ್ದಿಲ್ಲ ಅಲ್ಲೇ ನಾವ ನೀವತ ಎಲ್ಲಿ ಬ ನಿ ಅದ ನಾ ಎ ನೋ ಏ ನಿನ್ಲ್ಲ ಊರ್ ಹ ಅಲ್ಲಲ್ಲೇ ನಾನು ಯಾರ್ಯಾರ ಬಂದ್ವಲ್ಲ ಯಾವಾಗಲ್ಲ ಈಗ ಅದ ಅಲ್ಲಿ ರಸ್ತೆಗೆ ಬಂದ್ ಅವಾಗ ಕಾಂಚನ ಅದ ಮಂದವಲ ನಾನು ನೋಡ್ತದ ನೋಡಿ ಇಲ್ಲ ಇದ್ಯಲ್ಲಪ್ಪಾ ಅಂತ ಇ ಬಾಲಾಪ ಅಂದ ಟೆಸ್ಟ್ ಬರ್ಯಾಕ್ ಬರ್ಸಕತಿದವಿ ಅದಕ್ಕ ಇಲ್ಲಿದಾನು ಅಂತ ನಾನನ್ಯ
ಹಾ
ಹೌದಾನ ಸಾರ್ ಗ ಹೇಳ್ತೇನೆ ತಡಿ ಏ ನಿನ್ನ ಯಾವ ಸಣ್ಣ ಳೆ ಬುಡವನ ಇನ್ನು ಹೈಸ್ಕೂಲ್ ಪ್ರೈಮರಿ ಚಾರ್ಜ್ ಮಾಡ್ತ ಮಾಡ್ತಲ ಅಂತ ಅಂಜಿನಿ ಅ ಹೋಗಿ ಹೇಳಿದ್ದೇನು ಅದ ಅ ಸರ ಏನ್ ಅಂದ
ಅಂದ್ರ ಒಂದು ಟಾಸ್ಕ್ ಇತ್ತ ಟಾಸ್ಕ್ ಗೆ ಅದು ಗೇಮ್
ಹ ಅದಕಾಗಿ ಜಗಡಾ ಆಯ್ತು ಹೌದೆನ್ನ ಹಾ ಹಾ
ನಾಳೆ ಏನರ ಇದು ಮಾಡಿಕೊಂಡ ಬರಲೇ ಬೇಕರ್ ಹಂಗ ಆದ್ರ
ಅದಾ ಬಾ ಅದನೆಕ್ಕಲ್ಲ
ಅದ್ ಏನ್ ಆಗಲ್ ಬಿಳಾರ ಹದ್ರ ಅದ ಏನ್ ದೊಡ್ಡ ಡಬಲ್ ಡಿಗ್ರಿ ಮಾಡಿದ್ರ ಅದ
ಏನ ದಿನ ದಿನ ಹಂಗ
ಏ ನಿಮ್ಮ ಅವ್ನ್ ಅದ ಹೆಂಗ ಆಗತ್ತಾ ಅದ್ ಬರಯಕ್ ಅವ್ನ್ ಅವ್ವನ ಫೋನ್ ಫೋನ್ ಯಾರ ಹೆಂಗ ಏನ್ ಬರಿಬೇಕ ಹೇಳು
ಬುಕ್ ಬುಕ್ ಐತಿ ಅಲ್ಲ ಲೆ ಪೋನ್ ಎಡಕ್ಕೆ ಬರೀಬೇಕು
ಅಯ್ ಆ ಬುಕ್ ಏನ್ ಐತ ಮಾಡಿ ಆಗ ಯಾವ ಬುಕ್ ಐತಲ್ಲ ಅಂತ
ಕ್ವೆಶ್ಚನ್ ಚಾಪ್ಟರ್ ಓದ ಬುಕ್ ದಾಗ ಬರೀಬಹುದಲೆ
ವೀಟಿಗೆ
ಹಾ ಅಲ್ಲನ ಫಸ್ಟ್ ಚಾಪ್ಟ್ರ್ ಒಂದ್ ಕ ಒಂದ್ ಚಾಪ್ಟ್ರ
ಅಯ ಹಂಗೆಲ್ಲಪ್ಪ ಸಾಕಾರ ಅದ
ಅಯ ಹಂಗಿಲ್ಲಪ್ಪ ನಖರಗ್ ಹೋ ಮರ ನಕ್ಲಿ ಮಾಡಕತ್ ಒನ್ನೆ ಚಾಪ್ಟರ್ ಬುಕ್ ದಾಗ ಬರಿಬಹುದು ಯಪ್ಪಾ ನಾ ಬುಕ್ ನೋಡಿ ಬರ್ದೀನಿ ಬಟ್ ಬ್ಯಾರೆ ಯೂಸ್ ಮಾಡಿಲ್ಲ
ಹಾ
ಯಾರ್ಯಾರ್ ಗಿಡ್ ಬಾಲ ನೀವಅಂದಿರಿ ಏನ್
ಅವಾಗ್ ಬುಕ್ತ್ತ ಅದೊಂದು ಬುಕ್ ತಂದಿದ್ನಲ್ಲ ಅವ್ಡುಕ್ ಕೊಡಕ ಅದು ಇಷ್ಟಲಿ ಸ ಅದು ಕೊಡ್ಬೇಕಲ್ಲ ಅಂತಂದ ತಲೆೆ ಬಿದ್ದಿದ್ನ ನೋಡ ಇಷ್ಟ ಕಾಪಿ ಪೇಸ್ಟ್ ನೋಡಿದ ರೆಡಿ ಇದ ಅಂದ್ಬಿಡ್ರೆ ಮಾಡಕೊಂಡು ಬಿಡ್ತಾರೆ ಎಂಟೆ ಏನಂದ ಬೆಂಟೆ ಬಾರಿ ನಡತತ್ತ ಅಂತೆೇಳ ಯಾ ಹೋಗಕ್ ಬರೋಲ್ಲಣ ಹೊಳ್ಯಾಕ ಹೆಣ್ಮಕ್ಳ ಗಣ ಮಕ್ಳ ಟಳ ಅಲ್ಲ ಯಾರದ್ರ ಮತ್ತ ಅವರು ಫಸ್ಟ್ ಏಂದ್ರ ಆರ್ ಜನ ಅದಾರ ಅಂತ ಅವತ ಅವ್ರ ಜನಾದರ ಕೆಲದು ಅವ್ರಗ್ ಹೇಳ್ಬ ನೀವು ಮುಂದರ್ ತಾಡ ಬರ್ಕ್ರ ನಾವ್ ಆಡ್ತ ಉಂತಂತ
ಅಯ ಐದ್ಐದತರ ಐದು ಹಡಂಬ ನಾನ ಸದ್ ಕೊಡ್ಕೊಂಬರ ನೀವ್ ಆವಂತ
ಹಾ ನಿ ಬೇ ಹೇಳಿ ಅವ್ರಡ್ರಿ ಸರ್ಸ್ಬೇಕ ನೀನೋ ಇದ್ರ ಆಡ್ತಾರಪ್ಪ ನಾವು ಇ ಮಾಡ್ಬೇಕ ಅಂತ ಹಬೇಕ ಒತ್ತ ಸಮಾಧಾನ ಆಗೋದ ಗನ್ ನ್ನ ಹ ಸಮಾರ ಮಿಸ ಒಂದ್ ಗಂಟೆ ಸುಮಾರ ಪ್ರಾಕ್ಟೀಸ್ ಬರ್ಲ ಅಲ್ಲ ಅಲ್ಲಿವು
ನಾ ಈ ಒಂದ ವಕಾಬರಿ ಎರಡ ಎರಡೋರು
ಬಪ್ಪ
ಹ
ಹ ಇವ ಕೆಂತಪ್ಪಪ್ಪ ಅಂತಪ್ಪ
ನಾಳ ಸ್ದತಿಪಾ ನಾಳೆ ಆಡಣ ನಾಳೆ ಮಿಸ್ ಮಾಡ್ಬೋಡ ಏನು ಹಲೋ ಹಲೋ ಹಲೋ ಕರಪು
ಹ ಹಲೋ ಹಲೋ ಹ ಮಾತಾಡವಲ್ ಅಲ್ವ ಎಲ್ಲಿ ಹೇಳ್ದರಿ ಈಗ
ಈಗ ನಾ ಸದಗಾಲಾರ ಇದರು ನಾಳೆ ಅಧ ಅಧಾ
ಅದ ಹೇಳಿದ್ರಪ್ಪಾ ಒಂದ ಕ್ಷಣ ಮೈಂಡ ಅದನೀಗ ಬಸ್ ಬಂದ್ರ ಅಥವಾ ಬಸ್ ಬಂದಿರ್ಲನ
ಹೌದಾಾರೋಗ
ಹೌ
ಬಚ
ಏ ಶೇಟಲ್ಲ
ಅ ರಾತ್ರಿ ಎ ರೊಟ್ಟ ಕತ ರಟಿಯ
ಪ್ರಶನೆರ ಸರಿ ಮಾತಾಡಿದಯಾ ಹಲೋ ಅದೇ ಹಾಕಬಡ್ ಅದ ಏನತಪ್ಪ ಅಂಡ್ಯ
ಏನಲ್ವಾ ನಾ
ಬ ನನ್ಗ ನಾಳೆ ಬ ನಾಳೆ ಜಲ್ದಿ ಬರ್ತ ಅಂದ್ರ ಇವರಂತ ನನಗೆ ಗೊತ್ತಿಲ್ಲ ನ ಮುಖ ನೋ ನ ಎ ನ ಹಾ ಪಾಲಲ್ಲ ಮ ದೂರ ಊಟಾ ನಾನ್ ಗ ಬಿಡ್ಬಲ್ಲಾ ದಾಾಸಿ ಇದ ತಿನ್ಬೇಕ ಇಲ್ಲ ಅ ಕ್ ಬಿಟ್ಟಪ್ಪಾ ಅವ್ ನೋ್ರ ಅಕ್ಕ ಅದ್ರ ಅವ್ ಅಕ್ಕ ಪ್ರಾಾಸನ್ಯ ಐತೆ ಅಂತ ನ್ ಮಾಡಿ ಬಂದೈಐತಿ ಬಂದೈಐತಿ ಅಂತಂದ ಅದನ್ನ ಚಕ್ ಮಾಡಲಿ ಅಂತಕೊತೀನ ನಾನ್
ಬಂದತಾನ ಅದು
ಎಲ್ಲಡೆ ಅವ ನೋಣ ಅದ್ರ ನಮ್ಏನ್ಡ
ಹ ಬಂದಲ್ಲ ಗಾಡ ನಂತ ಬರಿಲ್ಲ
ಬಿದ್ದಿರ್ತೈತಿ ಅಂತ ನಗಖೊಬರ್ದದ್ವಿ ನಾವು ತಿನ್ಬಿಟ್ವಿ ಆಗ ಹಾ ಆಯ್ತಾ ಆಯ್ತಾ ಬರ ಬರ ಬರಿ ನನಗೆಲ್ಲ ಪ
ಹಕ್ಕ ದಸಿಗೆ
ಪಟಪಾಳೆ